ಹಾ ಹಲೋ ಕ್ಯಾದಿದೆ
ಟೋಟೋ ಟೋಚಾರ
ಹಾ ಮುಂದನೇ ಸಲ ಮತ್ತಯ ಖಾಲಿ ಕಡ ಕಬ್ಬಿನಾಟ ಕಬ್ಬಿನಾಟ ಯಾವದೂ ಬರಲ್ಲ ಹಳೆ
ಹಾ ಹೌದ್ ಬಿಡ ಇ ಉಳಾಗಟ್ಟಿದ ಒಮ್ಮೆ ಎಳ್ತತಿ ಒಮ್ಮ ಲೊಟ್ಟುಕ್ಕೆ
ಎದತ್ ಅಲ್ಲ ಈ ಈಗ ಅಟು ಹೋಗದಐತೆ
ಹಾ ಹ ಹ ಓ ಹ ನಮಖ ಆ
ಈಗಟ್ಟು ಒಗೊದಯಟ್ಲಿ ಅದು ಯ ಹಲೋ
ಈ ಒಮ್ಮೆ ಹೆಚ್ಚ್ರಿ ಹ ಅತುಲ್ಲ ರೇಟಾ
ಇಲ್ಲ ಈಗ ರಿಯಟನ್ ಈಗ ತ ಎತ್ತಿ ಅದುತ ಹೇಳಿ ಯಾಂದ್ರೆ ಏನೈತಿ ಉಳಾಡ್ಡಿ ಆಗ್ಬೇಕಲ್ ಗಾಡ್ಡಿ ಆಗ್ಬೇಕ ಒಂದಿಟ್ಟ
ಹಾ
ಗಡ್ಡಿ ಹಾಕತ್ಲೆ ಗಡ್ಡಿ ಆದಿನ್ ನ ನೀರಾತ್ರಿ ಹೋಗೋದ್ ಬಿಡ್ದ ವಾಯ ಆ
ಎದಕ್ಕ
ರೇಟ್ ಹೇಳಿಕಂದ್ರೆ ನಿಗ್ಲಾ ಚಿರ್ ಹೋಗಿ ಯಳ್ ಮಟ ಬಿಟ್ಟ ಎದ್ದಿಂದ ಆಮೇ ನೀಲಚ್ಚ ಹೋಗ ಹಾ ವಾಯ ರುಡ್್ರ ರೋಡ ಕಬ್ಬಚ್ಚಿದ ಹಚ್ಕೊಂಡ ಇನ್ನ್ ಎಕರಕ್ ಒಂದ್ ನಲ್ವ ಐವತ್ತು ಟನ್ ಬೂತರ್ಗತ್ ಎಕ್ರಕ್ ಐವತ್ತು ಐವತ್ತೈದು ಟನ್ ಬೂತ್ರ್ಗತ್ಲ
ಹಾ
ನಿ ಪಸ್ ಕಲ ಅ ರ ಬಿಟ್ಟ ಎತ್ಕೊಂಡಿ ಈಗ ಐವತ್ತೈದ್ ಟನ್ ಆಗುದು ಈಗ ಒಂದು ಅರವತ್ ಅರವತ್ತೈದು ಟನ್ ಏನ್ ಮ ಬೆಳತ್ ನಿನ್ಗೆ ಅಂದಾಜ
ಈ ಉಳ್ಳಾಗಡ್ಡಿ ಹಾಕಂಗ ಇ ಮಾಡ ಮಾಡಿದ್ರು
ಹಾ ನೀವರಾತ್ರಿ ಹೋಗೋ್ ಬಿಟ್ಟು ಫಸ್ಟ್ ಕ್ಲಾಸ್ ನೀ ನಾರ್ಮಲಿಗ್ ಹೆಂಗ ಗೊಬ್ಬ್ರ ಆಗತ್ತಲ್ಲಾ ಗೊಬ್ರರ ಹೋಗೋದ ನೀರ್ ಹಸೋದ ಹೊಂಟ ಕಂಟಿನ್ಯೂ ಬಿಲಾರದ ನೀರ್ ಹಸೋದ್ ಹೊಟ್ಟೆ ಎಣ ದಿವಸಗೊಮಿ ಎಂಡ ದಿವ್ಸಗೊಮಿ
ಹಾ
ಹ ಮಣಗನ ಬಂದ್ಬಿಡತ್ ಕಬ್ಬ ನಮ್ದ್ ಇಲ್ಲಕ್ ಅವರಿ್ಯ ಅಂದನ ಇಲ್ಲಿ ಎ್ದ ಅಷ್ಟ ಟನ್ ಬಿದಿರ್ಕಿಲ್ಮ್ಮದ ಎಟ ಎಟ ಅರವತ್ತಐದೈದು ಟನ್ ಅ ಅರವತ್ತ ಟನ್ ಅದ ಬಿದತ್ ನೋಡತ್ತೆ ಅದ ಅಷ್ಟು ಬಿದಿರ್ಕಲ್ವಮ್ಮಿ
ಗಾ
ಯರಡ್ ಎಕರೆ ಹದಿನೈದು ಗಂಟು ಐತ ಎಷ್ಟ್ ಐತ ನ ಅ್ ಎಡ್ ಎಕರೆನ ಐತ ಒಟ್ಟ
ಯ ನೂರ ಮೂವತ್ತು ನೂರ ಮೂವತ್ತು ಟನ್ನ ಇತ
ಅದ ಅಂದ್ರೆ ಏನ್ತು ನೀದ ಬಿಳಿಯಲ್ಲಪ್ಪಾ ಅದ ಏನತ ಉಳಾಡ್ಡಿ ರೇಟ್ ಇದ್ರಕ್ಕೆಲ್ಲ ಅವ ಕೀಳುದ್ ಒಂದ ಗಜ್ಜಕತ್ ಕೆತ್ತ ಸೋಸುದ ಒಂದ್ ಗಜ್ಜ ಕತೆಯ ವಳದ ಮಾರಾ ಕೊೋಗಗ ಬರಲ್ೀ ಬ್ಯಾಡರಿ ನ್ ಆಗ್ತದೆ ಹೊಲ ಮಾಡ ಕಂದಾವ
ಹೌದ್ ಬಿಡಪ್ಪಾ
ಆತಳ ಆತಳ ನೀಗಲ ಹೊಡೆದ್ ಬಿಡತಂದಿ ನೀಗ್ಲ ಹೊಡೆದದ ಮಕ್ಕಳು ಹೊಡದ ಟ್ರ ಹೊಡ್ದ ಸಾಾಲ ಬಾರದ್ ಬಿಟ್ರಲ್ಲ ಆ ನಾಯಕರು ಸುನಿಯಾರ ಇವ್ರ ಬಕರಿ ಅವ ಮಾಡೊಂಡಂತಲ್ಲ ನಗಸುನ ಅವರು
ಹ್ಮ್
ಅವಕ ಇಲ್ಲೇ ನ ಮನಿ ಇಲ್ಲಿ ಬಿಸಿ ಕ ಹಚ್ಕೊಂಡಿದ್ದೆ ನಾವ ಹಾ ಹಾ ಅವ
ಸ್ ್ ಮಾಡುದ್ ಒಪ್ಪ ಅವ್ರ
ಯಾಕ ಮಾಡೋುದಲ್ಲ ನಮಸ ಮಾರ ನಮ್ದ ಇ್ಲ ನೋಡ ಅವ್ರ ಈಗ್ ಈಗ ಬಗರ ಎಲ ಮಾಡ್ಕೊಂತಾರಲ ಹ ಅವ್ರಲ್ಲಾ ನೋಡು ಹೋಗ್ಬೇಕಾರೆ ನಮ್ಿಕ್ಕ ಬತಾರ್ಲಾ ಬೇಕಾರೆ ನಿ್ ಸೂಡೆಂಟ್ಸ್ ನಾನುಮ ಕಕೊಂಡು ಹೋಗ್ಬತ ತೆನಗೆ ಅವರು ಮಾಡು ಮೆಂಟೇನ್ಕ ನ ನಾವ್ ಮಾಡು ಅ
ನಾ ಕಸಾಯ ಕಾ ತರ್ಿಲ್ಲ ಏನು ಮಾಡ್ ತ್ತ ಮಾರ ಸುಣ ಮ
ಸಮ ನಾವ್ ನಮ್ದೇ ನಮ್ದ್ ಅಂಗಡಿ ಇತ್ತು ನೋಡ್ಲ ಬೇಕಾರ ನಾವವು ಮ್ದ ಹೆಂಗ್ ಇರ್ತ ಹಂಗ ಇರಂಗಿಲ್ಲ ಮ್ದ
ಹಾ
ನಾವ್ ಒಟ್ರ ನಾವ್ ಹೆ್ಯಾಂಗಗೆ ಹೇತಿಲ್ಲಾ ಕಂಪಲ್ಸರಿ ಹೆ್ಯಾಂಗ್ ಮಾಡಬೇಕ
ಹಾ ಅಂಗಧ್ರ
ಆಮದು ಹಾಂಗೆ ಲೋಪ ಆಮ ಸಾನ ಆೋ ಪನ ಹಚ್ಚು ಅದಾರಡಕಾಯತಿ ಪಡ್ತಾ
ಮಾರ ನಮ್ ಇವ್ರು ಮನ್ಯಾನ ಏನ ಎಲ್ಲ ಇ ಮಾಡಿರಿ ಸ್ವಲ್ಪ
ಹ ಅದಕ್ಕಾಗ ಅದ ಹಂಗಗೈತಿ ನಮ್ದ್ ಹಂಗಿಲ್ಲ ನಾವ್ ಎಲ್ಲಾ ಒಟ್ಟೆ ಈಗ ಕಾಬು ಚೂ ಬಡಾ ಸಾಾಲಲ್ಕ್ ವರ್ಷ ಇದೈತೆಗ ನೀನು ಮಡಿಕೋ್ರಿ ಬೀಜಾತ್ ಬರ್ತತತಿತತಿ
ಹಾ
ಹಾ ಸ ಕೊಡ್ಸಿದ ಬಡ ಏನ್ ಮಾಡ್ತಿದ್ವಿ ಗೊಬ್ರ ತ ಕೊಡ್ತಿದ್ವಿ ಉರಿಯ ಹತಿ ಉರಿಯ ತ ತಳಗೊಬ್ರ ಹಗಿಬೇಕಾ ಅದನ್ನ
ಹಾ ಹ
ಬಡಾಬ್ಳ ಒಬ್ರಕ್ ಹತ್ರು ನಾವು ಬೀಜ ಮಾಡ್ಕೊಂಡಿರ್ತಿೀವಿ ಈ ಟೈಮ್್ದಾಗಿ ಇ ಬೀಜ ಹಾಚ್ಕೊಂಡಿರ್ತಿವಿ ಟೈಲಿ ನಾವು
ಹಾ
ಬೀಜ ಹೋಗಿ ಅವ್ರಗ್ ಹೋಗಿ ಅಂದ್ರೆ ಏನತ್ತತಿ ಅವ್ರಿ ಹೇಳ್ಬಿಡ್ತಿವ ಅವ್ರ ಒಂದ್ ಮಂದಿ ಆಳ್ಕರ್ಕೊಂಡ ಕಡಿಯಾಗ ಬಂದ್ ಬಿಿಡ್ತಾರ ಅವ್ರರು
ಯಾರು ಇರು ಸುನ್ಯಾರ
ಹಾ
ಹಾ್
ಅವ್ರರು ಒಂದ ಒಂದ ಐದಾರರ ಮಂದ ಕಕೊ ಬಂದ್ ಬಿಡ್ತಾರೋ ಬಂದ್ ಕಡ್ಕೊಂದ್ ಬಿಡ್ತಾರ ಮೇವನ್ ಬಿುರ್ಚಕ ಮೇವನು ಬೇಕಾಗಿರತತ್ಲ ಈ ಟೈಮ್ ಮೇವ ಇರಂಗಲ್ಲ ಅತ್ತತಿ
ಹಾ ಹೌದು ಬಡ
ಆ ಟೈಮ್ಾಗ ಮೇವ್ ಆಯತು ಅ ಪಗಾರ್ ಆತತ್ ಬಂದಿರ್ತಾರ ಅವ್ರ
ಹ್ಮ
ಎಡಕ್ರಿ ಅಂದ್ರ ಅಟ್ಟ ಒಂದ್ ಎರಡು ರಿಟರ್ನ್ ಎರಡು ರಿಟರ್ನ್ ಹಿಡಿದ್ರ ಒಂದ್ ಐದು ಟರ್ನ್ ಹಡ್ರಿ ಬೇಕಾಗತ್ತದ್ ಐದೂ ರಿಟರ್ನ್ ಕದ್ರ ತಕ
ಹಾ
ಹೋಗ ಹಚ್ಕೊಂಡ್ ಬಿಡ್ತಾರ ಹಚ್ಂದ್ರ ಅಂದ್ರೆ ಏನೈತಿ ಆಮ್ಯಾಗ ಅದನ್ನ ನೀರ್ ಹಸಕಚ್ಚ ಡ ಅಂದ್ರೆ ಅದು ಒಂದೊ್ ಮೂಟಲಿ ಇಬ್ಬರು ಪಾಲ್ಐತದ
ಹಾ
ಹ ನಮ್ದು ನಮ್ ಕಾಂ್ರ ಕಕಾರದು ಎಂಟ ನಾವ್ ಎಂಟು ದಿವ್ಸ ಹಾಸ್ಕೊಂಡ್ ಅವ್ರ ಕೊಡುದು ಅವ್ರ ಎಂಟು ದಿವ್ಸ ಹಾಕಕೊಂಡ್ ನಮ್ ಕೊಡುದು ಬೆಳಿ ಆ್ದಂತ ಹಾ ಪಳೆಮೇಘ
ಹಾ ಹಾ ಹಾ ಹಾ
ಹ ಮೋಟ್ರ ಮ್ಯಾಗಐ ನಮ್ ಚರಿ ಚರ್ರಿ ಇದ್ಲವೆ
ಹಾ
ಹ ಸರಿ ಅಂತಗೈತ್ ನಮ್ದ ಮೋಟ್ರ ಅದು ಒಂದ ಮೋಟ್ರರ್ ಹೊಡಿಸಿ ಇಬ್ರು ಕೂಡ ಪೈಪ್ಲೇ ಮಾಡ್ಕೊಂಡ್ ಬಂದಿದೀವಿ ಅದನ್ನ
ಹ್ಮ್
ಎಂಟು ಎಂಟ ದಿವ್ಸ ನಾವ್ ಎಂಟು ದಿವ್ಸ ಹಾಸ್ಕೊಂಡ್ ಅವ್ರ ಕೊಡ ಅವ್ರ ಎಂಟ ದಿವ್ಸ ಹಾಕೊಂಡ್ ನಮ್ರು ಕೊಡುದು
ಹ ಕರೆಕ್ಟ್ ನೀರುಗಿತ್ತತಿ
ಹಾ ನೀರ್ ಬಿರ್ಲಿ ಎಂಡ ದಿವ್ಸ ಕಂ ಆಟ ಆ ಐದ ನೀರ್ ಅಂದ್ರು ಹಾ ಎರಡು ದಿವಸನಯ ಎರಡ್ ಎಕ್ರ ನೀರ ಹೆಂಗ ಎಲ್ಲ ಬೇಕಾದಂಗ ಆಾಯ್ತತಿ
ಹಾ ಆಯ್ತು
ಹಾ
ಹಾ ಅವ್ರಾ ಆಯ್ತು ಅಚ್ಚ ನಿಮ್ಗೆರಂಡಡು ದಿವಸ ಆದ್ಮೇಲೆ ಕೊಟ್ಟ ಬಿಡ್ಾರನು
ಹಾ ನಾವ್ ಹೊಲ ಮಕತಿ ಮಾಡಕ್ ಕೊಟ್ಟಿ ಅವ್ರ ಅವ ಎರ ದಿವ್ಸ ಪುರ್ಣ ಅಪ್ಪು ಹಚ್ಚಿ ಯಾವತರ ಹಂಂಗ
ಹಾ
ಇವತ್ತಿಂದ್ರ ಎಂಟು ದಿವ್ಸ ಹೊಟ್ಟೆ ಎಂಟ ದಿವ್ಸ ಆತ್ಲ ಮರ ದಿವ್ಸ ನಮ ಅವರು ಇನ್ನೊಬ್ರಿಗೆ ನಮ್ ಕಾಂದಕಾರಿ ಹೇಳುದು
ಹಾ
ಅವ್ರು ಎಂಂಡ ದಿವ್ಸ ಆದ ಸೋತಾರ ಎಂಂಡ ದಿವ್ಸ ಆದಿಂದ ಅವ್ರಪ್ಪ ಉಣ್ತಾರ ಇಕ ನಿಮ್ದ್ ಎಟು ದಿವ್ಸ ಆದದ ಹೇಳ ಅಂದ್ರ ನಮ್ಗ್ ಬಿಟ್ ಕೊಡ್ತಾರ ಹಿಂಗ
ಹಾ ಹಾ ಹಾ
ಹಂಗ ಆರ ಮಾತ್ರ ಉಳಾ ಬ ಉಳಾಟ ಬಿದ್ದ ಎತ್ಲ ಕಬ್ಬ ಅದ್ರ ಒ ಮಷ ಮೆಣಷಸನ್ಕ ಹೋಗುದಿದ್ರ ಅಲ್ಲಾ ಇಲ್ಲಾಟ್ಟ ಮಾಡಣೋೊಂಡ ಎ್ತ್ತದ ಮಣಸಿನ್ ಕಾಯ ಕಾ ೌಳ ಅಡ್
ಹ ಕಾಟ ಕಾಟ ಕತಿ
ಹ್ಮ್ ಕಾಟ್ ಅದಟ ಮ ಮನರನೆ ನೆಲ್ಲ ಕಲ್ಲ ಬಾಳ ಕಾಟಕೈತದು ಬಾಗಟ್ ಬೆೀಳಿತತಿ ಹ
ಹಾ ಹ
ಆಾ ಹಲೋ ಹಲೋ ಹಾ
ಹಾ ಕೆಳ್ಸ ಅಲಬ್ ಜ
ಆಾ್ ಕೆ ಹಾ್ ಕೆಲಸ ಆಗುತ್ತೆ
ಅದು ಆಡಿ ಮತ್ತು ಉಳಕಾಡ್ಣ್ಣ ಹಲೋ ದಾದಾ